ಹಲೋ
ಹೇಳ ಹಲೋ
ಹಲೋ ಅಲೋ ತೇಜಾ ಆಯತ ಊಟಾ
ಹ್ಮ್ ಆಯ್ತಾ ನಿಂದು
ಹ್ಮ್ ಆಯ್ತು ಏನ್ ಮಾಡ್ತಿದಯ
ಏನಿಲ್ಲ ಸುಮ್ ಕೂತಿದ್ದೆ ನೀನು
ನಾನಾನ
ಹ್ಮ್ ಇನ್ನೇನ್ ಸಮಾಚಾರ ಹಲೋ ಹಲೋ ಕೇಳಿಸ್ತಿಲ್ಲ ಪವನ
ತೇಜ
ಮಾತಾಡೋ ಕೇಳಸ್ತದೆ
ಅದು ಭೂಷಿದತ್ ಫೋನ್ ಕನೆಕ್ಟ್ ಆಗ ಹೋಗತೆ ಅವನು ಬಸತ್ಫೋನ್ ಹಕ್ತಾವಾನೇ ಅದೇ ಉುಷಿತ್ ಫೋನ್ ಹಾಕಾನೆ ಅದು ಪಿಕ್ ಆಗೋಗ್ಬಿಟ್ಟೈತೆ ಸೆರಣಂಡಗೆ ಹಾಕಿದ್ರೆ ಅವನ ಅಲ್ಲೋ ಅಲೋ ಅಂತವಾನೆ ಅದಕ್ಕೆ
ಹ
ಇನ್ ಸಮಾಚಾರ ಆಯ್ತು ನಿಂದ
ಹ್ಮ್ ಆಯ್ತು ಏನ್ ಮಾಡಿದ್ರು
ಹೇ ಮುದ್ದೆ ಎನ್ನ ಸರ ನಿಮ್ಮಷ್ಟಲ
ಮ್ಯಾಮ್ಲಿ ಮುದ್ದೆ ಅನ್ನ ಸಾಂಬಾರ ಮಟ್ಟೆ ಕೊಡ್ತಾರೆಷ್ಟ
ಕೊಟ್ರಾ
ಹ್ಮ್ ಚಪಾತಿ ಮಾಡ್ಬೇಕಿತ್ತು ಇವತ್ತ ಇತ್ತು ಟೈಮ್ ಟ ಅ್ರಪ್ಪ ಚಪಾತಿ ಮಾಡ್ತಿಲ್ಲ
ನಮ್ದು ಇವತ್ತಿಲ್ಲ ನಮ್ದ ನಾಳೆ ಇತ್ತು ನಾಳೆ ಮಾಡಲ್ಲ ಬಿಡುೋ ನಡ ಭಾನುವಾರ ಸೋಮ ಸೋಮವಾರ ಮ ಬುಧವಾರ ಶುಕ್ರವಾರ
ನಮ್ಮಲ್ ಅಣ್ಣ ಸಾರು ಬಿಟ್ರೆ ಶುಕ್ರವಾರ ಪೈಸ
ಹ ಅದು ಶುಕವರ ನಮ್ದು ಪಾಯಸ ಜಾಮೂನು ಒಬ್ಬಟ್ಟು ರವೆ ಉಂಡೆ
ಅಲ್ಲ ಪಾಯಸ ಮಾತ್ರ ಮಾಡ್ತವ್ರೀ ಅದ್ ಬಿಟ್ರಿ ನಿನ್ನೆ ಒಂದಿನಕ್ಕ ರೂಪಕ್ ಬಳೆನ್ ಕೊಟ್ಟಿದ್ರಪ್ಪ ಸುಮಾರ ಜನ
ಹಾ ಹಾ ಹಾ
ಹ್ಮ್ ಹಾಗೆ ಹಳ್ಬೇಕು ಹಾ ಬರತ್ತ ಫೋನ್ ಮಾಡಿದ ಅೇ ಇಲ್ಲ ಫೋನೇ ತಗಚಲ್ಲಾಕ
ಅಲೋ ನಾನ್ ಬೆಳಿಗ್ಗೆ ಫೋನ್ ಮಾಡ್ದೆ ನಾನ್ ಬೆಳಿಗ್ಗೆ ಹಾಸನಕ್ಕೆ ಹೋಗಿದ್ದೆ
ಹ್ಮ್ ಇನಗೆ
ಏ್ ಅದು ಸೀನಿಯರ್ ಹಬೋದು ಅ ಪ್ರೈ್ ಮನೆ ಬರ್ತಿತ್ತು ಹಓ ಅದೇ ಏನ ಫಂಕ್ಷನ್ ನಡೀತಿತ್ತು ಅವ್ರು ಹೇಳಿದ್ ಮಾತ್ ಕೇಳಕ್ ರೆಡಿ ಇಲ್ಲ ಆಯ್್ಣಂದ ಎಲ್ಲ ಒಂದೇ ಕ್ಲಿಯರ್ಗ ಅಟೆಂ್ಟ ಕ್ಲಿಯರ್ ಆಗೈತೆ ಅದು ಒಂದು ಒಂದ ಒಂದು ರಿಸಲ್ಟ್ ಲೇಟ್ ಬೋದುೆ ಇದಾಗೈತೆ ಅಲ್ ಡೇಟ್ ಚೇಂಜ್ ಆಐತೆ ಆದ ಅದೆಲ್ಲ ಕರೆಕ್ಟ್ ಆಗಿಲ್ಲ ಅದೆಲ್ಲ ಬರ್ಬೇಕು ಮತ್ತೆ ಒಂದ್ ಲೀಟರ್ ಮಾಡಸ್್ಬೇಕು ಅಂತ ಅದ್ ನಂದಲ್ಲ ನಾಯಣ್ಣ ಕೇಳಿದ್ರೆ ಅಲ್ ತಿರ್ಗ ವಾಪಸ್ ಹೋಗಿ ತಿರ್ಗ ನ ಫೋಟೋ ಇಡ್ಕೊಂಬಂದ ಕೇಳೆ ತಿಗಾ ನೀನು ಏನೋ ಮಾಡಸ ಅಂತ ಅವನನೆ ನಾನ್ ಗಾಡಿನೂ ಇಲ್ಲ ಗಾಡಿ ಇವಾಗ ಗಾಡಿ ಇದ್ರೆ ಕಾಲೇಜರ್ ಹೋಗಿ. ಇಂತ ಅಂದ್ರು ಅಂತ ಅನ್ಬೋದು ಬೈಕು ಇಲ್ಲ ನೀನು ಅದಕ್ಕೆ ಸರಿಯಣ ಕೇಳ್ ನೋಡ್ತೀನಿ ಅಂತ ಇವ ತೋಗ್ಬಿದ್ದಿತ್ತು ಗಾಡಿ ಅದದು ಮೋನ್ಣ ಅದೇ ಅಂಗಡಿ ಗಾಡಿ ಸಿಕ್ಕಿಲ್ಲ
ಹ್ಮ್ ಅವ್ರ ಎಲ್ಲ ಟ್ರಿಪ್ ಆಗಿದ್ರಂತಲ್ಲ ಇವತ್ತು ಇವತ್ತು ಬಂದಿದಂತಲ್ಲ ಕೆಸ
ಇಲ್ಲಲ್ಲ ಆಯಣ್ಣ ಹೋಗಿಲ್ಲ
ಯನ್ ಹೋಗಿಲ್ಲ ಮತ್ ಹೋಗಿದ್ ಬಂದ್ವಿ ಇವತ್ತುಂತಲ್ಲ
ಆನ್್ ಫ್ರೆಂಡ್ ಹೋಗೋದರು ಅದೇ ಮ ಮಾದೇಶ್ನ್ಬೇಟ್ಟಿಕೆ
ಮಾಂಜೇಶ್ವರ ಬೆಟ್ಟಿಕ್ಕಲ್ಲ ಟ್ರಿಪ್ ಹೋಗಿದ್ರ ಅಂತಲ್ಲ ಲ್ಲಿ ಮಾನ್ಯವಾಗಿದ್ದ ಇವತ್ ಇವತ್ ಬಂದ ಇವತ್ ಬಂದ್ರ ಅಂತಲ್ಲ
ಹ ಇಲ್ಲ ಅದೇ ನಾನು ನಿಜ ಜ್ಯೂಸ ಏನಾವತ್ತಲ್ಲಾರ
ನಾನ್ ಇವತ್ ಕೇಳ್ದ ಟೀ ಟೀ ಕುಟಕ ಇದನಲ್ಲಂ
ನಾನ್ ಬೆಳಿಗ್ಗೆ ಹೋಗಿದ್ನಲ್ಲ ಬೆಳಿಗ್ಗೆ ಹೋದಾಗಿದ್ನಲ್ಲ ನಾ ರಾಜನು ಬಂದಿದ್ದ ಕರೆಕ್ ರಾಜನ ಬಂದಿದ್ದ ರಾಜ
ಯಾವ್ಯಾಪ್ ಮಂದತ್ ಫೋನ್ ಏನ್ ಮಾಡಿದ್ದಿ ನಾನು
ನೀವು ನಾನು ಹಾಸನಿಂದ ಬನ್ನ ತಲಲಿ ಹತಿಿತ್ತು ಟೀ ಕುಡಿಯಂತ ಹೋದೆ ರಾಜು ಅದೇ ಅವರು ಲಿಂಗ ಹ ಅದೇ ಅದೇ ಅಷ್ಟಲೋ ಜೊತೆ ಬಂದಿದ್ದು ಾ ಆಮೇಲೆ ಅಣ್ಣ ಹಾಕಂಡ್ ಅದೇ ಪಕ್ಕದ ಅಂಗಡಿ ಇನ್ನೊಬ್ ಮ ಇನ್ನೊಬಾ ಇಲ್ಲ ಮನೋಜಣ್ಣ ಹನು ಆಯನೊಂದ ಏನ ಪೆಟ್ರೋಲ್ ಖಾಲಿ ಆಗಿತ ಅಂತಂದ್ರು ಪೆಟ್ರೋಲ್ ತರಕ್ಕೆ ರಾಜನ್ ಕಳಿಸಿದ್ರು ರಾಜುನು ಹಂಗೆ ಯಾರ ಅದೇ ಹಾಸ್ಟೆಲ್ ಕಡೆ ಹೋಗ್ತಿದ್ದ ಅದಕ್ಕ ಅವನು ಹಂಗೆ ಹೋಗ ಹಾಸ್ಟೆಲ್ ಹತ್ರ ಬಿಟ್ಟ ನಾ ಹೋಗಿ ಹಗೆ ಉಕೊಂಡು ಅವನು ಪೆಟ್ರೋಲ್ ತಗೊಂಡ ಬಂದ ಆಯಣ್ಣ ಇಕೊಂಡು ಬೇಡ ಬಿಡು ಅಂತಂದ ಅಂತ ತಿರಗಾ ವಾಪಸ್ ಬಂದ್ವಿ
ಹ್ಮ್ ಸರಿ
ಏನ್ ಸಮಾಚಾರ ಇಗಿಲ್ಲೇ ಎ ಪಿ ಎಂ ಸಿ
ಹ್ಮ್ ಅದೇ ಹೇಳ್ಬೇಕು ಇನ್ನೆನ್ ಮತ್ತೆ ಓದಿಲ್ಲ ಟಿಕ್ಕಕದು
ಲೋ ಇಲ್ಲ ಲೋ ಎ ಬಯಾಲಜಿ ಓದ್ಬೇಕು ಟಿಕ್ಕಿಂಗ್ ಟಿಕ್ಕಿಂಗ್ ಏನೋ ಒಂದ್ ಮಾಡ್ಬೋದು ಬಯಾಲಜಿ ಓದಬೇಕ್
ಬಯಾಲಜಿ ಏನ್ ಓದ್ಬೇಕು ಅಂತ ಗೊತ್ತೈತ್ತಿಲ್ಲ ನಂಗೆ ಸೀರಿಯಸ್ಲಿ
ಲೋ ನಮ್ ಡಿಪ್ಲೊಮಾ ಬೇಸ್ ಅದು ಏನಂತನ ಗೊತ್ತಿಲ್ಲ ಅದು ನಮ್ಗದು
ಹ್ಮ್ ಹಾರ್ಟು ಲಂಗ್ಸ್ ಕಿಡ್ನಿ
ಇಲ್ಲ ಹಂಗ್ ಹಂಗ ಕೊಟ್ರೆ ಬರಿಬೋದು
ಒನಾಗಿ ಬರಿಬಹುದು ಬಟ್ ಒನಾಗಿ ಬರಿಯಕ್ ಏನ್ ಗೊತ್ತಿಲ್ವಾಲ್ಲ ಅಂತ ಬೇಜಾರು ಅಷ್ಟೇ.
ಅದರಲ್ಲೂ ಟೆಕ್ನಿಕಲ್ ವಾರ್ಡ್ಸ್ ಬರೀಬೇಕಂತೊ ಅದರಲ್ಲೂ
ಹ್ಮ್ ಒನ ಮಾಮುಲಿ ನಾವ್ ಕಿಡ್ನಿ ಏನ್ ಕೆಲಸ ಮಾಡತ್ತೆ ನ ಮಾಮೂಲಿ
ಅದೇ ಅದ್ ಅದನ್ನೇ ಟೆಕ್ನಿಕಲ್ ವರ್ಡ್ಸ್ ಅಲ್ಲಿ ಬರಿಬೇಕಂತೆ.
ಹ್ಮ್ ಟೆಕ್ನಿಕಲ್ ವರ್ಡ್ಸ್ ಗೊತ್ತಿಲ್ಲ ಈಗ
ಕೆ ಇನ್ ಯೂಟ್ಯಬ್ ನೋಡಿ ಯೂಟ್ಯೂಬ್ ನೋಡ್ ಕಲೀಬೇಕ್ ಅ
ಹಾ ಯೂಟ್ಯೂಬ್ ಅದು ಆರಿ ಅಷ್ಟೆ ಹೇಳದಿಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಹಂಗೊ ಒಂದ್ ಅರ್ಧನಾರು ತಿಳ್ಕೊಬೋದು ಹ್ಮ್ ಏನಿಲ್ಲ ಕಣೋ ಹಾ ಮಾಡಿಲ್ಲ ಮಾಡ್ಬೇಕ್ ಕಿ ಇವಾಗ ಏನ್ ಸಾಂಬಾರ್ ಅಷ್ಟೊಂದ್ ಏನ್ ಚೆನ್ನಾಗಿಲ್ಲ ಅಷ್ಟು ಕಷ್ಟೇ ಹ್ಮ್ ಊಟ್ ಟ ಇನ್ನು ಹತ್ತು ಗಂಟೆ ಗಂಟ ಇರ್ತದಲ್ಲ ಬೆಳಗಾನೂ
ಅಲ್ಲೇ ಇಟ್ಟಿರ್ತಾರ ನಮ್ದೂ ಇಲ್ಲಿ ಹಂಗಲ್ಲ ಸರ್ ನಾವು ಏಳುವರೆ ಇಂದ ಎಂಟು ಗಂಟೆ ಬಾಗ್ಲೂ ಹಾಕೊಂಡ್ ಆಮೇಲೆ ಹೊ ತರ್ತಾರೆ ಅವರು ಪಡಿಗೆ ಅವರು
ಯಾವುದ್ ಆಗಿಲ್ಲ ಏನಿ ಟೈಮ್ ಇರ್ತದೆ
ಅದೇ ಮೇಲ್ಗಡೆ ಇದ್ರ್ ಹತ್ತಿರ ಬಾಗಲ್ ಹತ್ತಿರ ಇದರ ಹತ್ರ
ಹಾ ಕಿಚನ್ ಅತ್ರ ಇಲ್ಲೇ ಕಿಚ್ಚನು ಇಲ್ಲೇ ಬಟ್ಟೆ ಹೊಗಯೋದ್ ಇಲ್ಲೇ ಪಕ್ಕದಲ್ಲಿ ಬಾ ಎಲ್ಲಾ ಇಲ್ಲೆ ಹ್ಮ್ ಹ್ಮ್ ನಮ್ದೊಂದು ಹಾಸ್ಟೆಲ್ ಒಂದ್ ಆಗ್ಬಿಟ್ಟು ಸಾಕು ಯಾವಾಗಯ್ತು ಅಂತ ಗೊತ್ತಿಲ್ಲ ಇನ್ನ ಕಟ್ಟೇಲ್ಲೆ ಇಲ್ಲ ಈಗ ಸ್ಟಾರ್ಟ ಮಾಡುದ್ರೂ ನಾ ಮುಗ ಮುಗ್ದೋಗಿರ್ತ ಇಂಜಿನಿಯರಿಂಗ್ ಹ್ಮ್ ಆ ಬಿಲ್ಡಿಂಗ್ ಮುಗಿಸಾಗಂಟೆ ಎರಡ್ ವರ್ಷ ಮಾಡಿದ್ರೂ
ಏ ಹೌದಾ ಅದು ಅದು ಯಾವಾಗಿಂದ ಕಟ್ಟಾತ ಗೊತ್ತಿಲ್ಲ ಬಿಡ್
ಅಲ್ಲಾ ನಾನ್ ನೋಡ್ದಾಗ್ಲಿಂದ ಬರೀ ಪೇಂಟಿಂಗು ಪ್ಲಾಸ್ಟ್ರಿಂಗು ಮಾಡ್ ಟೈಲ್ಸ್ ಹಾಕದ ಹಿಂದೆ ಒಂದ್ ವರ್ಷ ಮಾಡದ್ರು ಹ್ಮ್
ಬಿಡೊ ಏನೊ ಒಂದು ನಮಗೆ ಯಾಕೆ
ನಾವು ಬಂದಾಗ ಬಿಲ್ಡಿಂಗ್ ಕಟ್ಟಿ ಇನ್ನೇನೋ ಪ್ಲಾಸ್ಟರ್ ಮಾಡ್ಬೇಕಿತ್ತು. ಅವಾಗ ನಾನ್ ಬಂದಿದ್ದು ಫಸ್ಟ್ ಇಯರ್ ಸೆಕೆಂಡ್ ಥರ್ಡ ಸೆಮ್ಗ ಆವಾಗ್ ಸ್ಟಾರ್ಟ್ ಮಾಡಿದ್ದು ಇವಾಗ ಮುಗಿಸ್ ಅವರೆ ಅಂದ್ರೆ ಲೆಕ್ಕಾ ಹಾಕು ನಮ್ ಬಿಲ್ಡಿಂಗ್ ಸೈಟ್ ಸೆಲೆಕ್ಟ್ ಮಾಡಿ.
ಇ ಇ
ಪ್ರೊಸೆಸಿಂಗ್ ಆಗಿ ಬಿಲ್ಡಿಂಗ್ ಹಾಕಿ ಇದು ಟ್ರಾನ್ಸಾಕ್ಷನ್ ಆಗಿ ಪ್ರೊಸೆಸಿಂಗ್ ಆಗಿ ಈ ಅದು ಟೆಂಡರ್ಗ್ ಹೋಗಿ ಬಿಲ್ ಪಾಸ್ ಆಗಿ ಅವನ್ ಕಟ್ ತ್ತೇ ಮಾಡಗಂಟ ಎಷ್ಟ್ ದಿನ ಆಗ್ಬೇಡ ಇನ್ನ
ಯ ಏನ ಬಿಡು ನ ಇದು ಮೊನ್ನೆ ಎಕ್ಸಾಮ್ ನಿಂಗ ಕೊಟ್ಟಿರ್ಲಿಲ್ಲ
ಯಾವ್ದು ಸೀಟಿ ಇಲ್ಲ ಕೊಟ್ಟಿಲ್ಲ ಈಜೀತ ಅಂತಲ್ಲ
ಹಲೋ ಟಫ್ ಐತಲ್ಲೋ
ಎಲ್ಲಾ ಬರಿ ಎಸ್ಪ್ಲೈನ್ ಎಕ್ಸ್
ಹಂಗಲ್ಲ ಎಕ್ಸ್ಪಲನ್ ಎಕ್ಸ್ಪನ್ ಅಂತಾನೆ ಇತ್ತು ಅಂದ್ರೆ ನಾವು ನಾನು ಎರಡು ಕ್ವಾಷನ್ ರೂಪ ನೋ ಕೋಂಡ ಹೋಗಿದ್ದೆ ಅಷ್ಟೇ ಲೋ ಫ್ಲೂಯಡ್ ಆದಂದ ಓದಕ್ಕೆ ಮನಸಿಲ್ಲ ಟೆಕ್ನಿಕ್ ಆಯತು ಟೆಕ್ನಿಕಲ್ ಅಂತಿನಿ ಅದು ಸೀಟಿ ಅಲ್ಲ ಡಿಪ್ಲೋಮೋದದೆಲ್ಲ ಮಾಡಿದೀವಲ್ಲಾ ತಲೆ ಕೆಡಸ ಆತರ ಬೊತ್ತನ್ ಕಂಡ್ ನೋಡಿದ್ರೆ ಎ ಬಿ ಸಿ ಎ ಬಿ
ಎಲ್ಲ ಎಂಟು ನಾಲ್ಕು ಹನ್ನೆರಡು
ಎಂಟು ಎಂಟು ಹನ್ನೆರಡು ಎಂಟು ಎಂಟು ನಾಲ್ಕು ಎಂಟು ಎಂಟು ನಾಲ್ಕು
ಹಾ ಬೇ ಅಷ್ಟಾಯ್ತು ಅನ್ಸತೆನೋ ಹ್ಮ್ ಹೇಳ್ಬೇಕಪ್ಪಾ ಏನಿವತ್ತ ಚಳಿ ಹೊಡಿ. ಗಾಳಿ
ಲೋ ಮೂರ್ ದಿನದಿಂದ ಇದೆ ಬಾಳಸತ್ಲ ನೀನ್ ಇವತ್ ನೋಡ್ತಾ ಇದ ಮೂರ್ ದಿನದ ಹಿಂಗ ಐತೆ.
ಹ್ಮ್ ಹದ್ರೀ ದ ಮಾಡದು ಇನ್ ಮುಂದೆ ಕನ್ನ ಸಳಿ ಅದ್ದು.
ಅದ್ಯೋ ಇನ್ಮೇಲ್ ಚಳ ಸ್ಟಾಟ್ ಮನೆಗ ಹೋಗ ಒಂದ್ ದೊಡ್ ಬಿಸಿ ತರ್ಬೇಕಪ್ಪ ಅಷ್ಟು.
ನನ್ನ ಹತ್ರ ಬೆಡ್ ಶೀಟ್ ಐ ತಲೆಗೆ ಕಡಸ್ಕಳಂಗಿಲ್ಲ ಬೆಸ್ಕ ಆಯ್ತ್ ಒದ್ಕ ಮನಿ ಕಬ ಬಿಟ್ರ ಹಂಗೇ ನಿದ್ದ್ದೇಳ ಹೇಳಿ.
ನನ್ ನನ್ ಮನೆಗ ಒಂದ್ ಐತೆ ಅ ತರ್ಬೇಕು ಸರಿ ಹಳ. ಇತ್ತತ್ತಿನಪ್ಪ ಆಗಲೇ ಇಲ್ಲೇ ಚಳಿಕಾ. ನಮ್ ಕಡೆ ಇರೋದಕ್ಕೂ ಈ ಕಡೆ ಇರೋದಕ್ಕೂ ವ್ಯತ್ಯಾಸ ಜಾಸ್ತಿ ಐತೆ.
ಹ್ಮ್ ನಮ್ ಕಡೆ ಒಂದ್ ಚೂರು ಬಿಸ್ಲಾರ ಬರ್ತದೆ ಮಧ್ಯಾಹ್ನ.
ಬಿಸ್ಲಾ ಅಂತ ಅಲ್ಲಾ ನಮ್ ನಮ್ ವೆದರ್ ನಮ್ ಸಟೆಜಾರ್ ಮತ್ತೆ.
ಹ್ಮ್ ಅಲ್ಗು ಅಲ್ಗು ಎತರುಲ್ ಡಿಫ್ರನ್ಸ್ ಆಐ್ತ. ಕೋಲ್ಡ್ ಆದ್ರು ಅಲ್ಲೂ ಕೋಲ್ಡ್ ಬಟ್ ಆದ್ರೂ ವೆದರ್ ಒರ ಚೇಂಜ್ ಅನ್.
ಲೋ ಇಲ್ಲಿ ಏನು ಒಂದ್ ಸ್ವಲ್ಪ ದು ಬಿಸ್ಲು ಬರಲ್ಲ ಹಯ್. ನಂದು ಸಮಾಚಾರ.
ಆದ್ರೂ ಯಾಕ ಕಾಸ್ಮಕ್ ಬಂದಿ ಅಂತ ಅರ್ಥ ಆಗ್ಲಿಲ್ಲ ನನಗೆ. ಅಷ್ಟೆಲ್ಲ ಒಳ್ಳೆ ಕಾಲೇಜ್ ಬಕ್ಬಟ್ಟು.
ಈಏನ ನಮ್ದು ಅದ ಆಗಿದ್ದು ಯಾರಿ ಗೊತ್ತಪ್ಪ ಯಾವ ಕರಲಿ ಎಲ್ಲಿ ಸೇರ್ತೀವಿ ಅಂತ.
ಲ್ಲ.
ಬಿಡು ಬಂದಿದ್ದ ಆಯ್ತು ಎಲ್ಲ ಆಯ್ತು.
ಹ್ಮ್ ಬೇಕಿತ್ತು ನನಗೆ
ಟೆಕ್ನಿಕಲ್.
ಟೆಕ್ನಿಕಲ್ ಯಾವುದು.
ಅದೇ ಬುಧವಾರ ಮಂಗಳೂರು ಎತ್ತಾನೆ ಇರೋದ. ಅದೆ ನಾನು ಮಂಗಳಾರ ಅಂತ ಕ ಹೇಳೇಳಿದ್ದಿನಿ.
ಹ್ಮ ಮಂಗ್ಳೂರನೇ ಹ್ಮ್ ಅಲ್ಲ ಐ ಬೇರೆ ಬರ್ರಿಗೆ ಯಾರು ಇಲ್ಲ ಎಲ್ಲ ಗುರು.
ಲೋ ಈ ಇ ಸಿ ಮತ್ತೆ ಸಿ ಎಸ್ ಮತ್ತೆ ಟ್ರಿಪ್ಲ್ ಈಗ ಇಲ್ಲ. ನಮ್ಗೆ ಇಲ್ಲ ಇಲ್ಲ ನಮ್ಗೆ ಮತ್ತೆ ಮೆಕ್ಯಾನಿಕಲ್ಗ ಐತೆ.
ಹ್ಮ್ ಎರಡೆ ಪುರ್ರಿಗೆ ಇರದು.
ಹಾ.
ಅವ್ ನೋಡ ಒಂದು ವಾರ ಗ್ಯಾಪು.
ನೋ ಅವರು ಅವ್ರು ಕೊಡೋಟ್ ನಮ್ ಕೊಡ್ಬಿಟ ಯಪಬ್ರು ಏನ್ ಮಾಡ್ತಯಾ.
ಹ್ಮ.
ಅವ್ರು ಕೊಡ್ಬೇಕಾದ್ರೆ ಟಿಫ್ ನಮ್ಮ್ಗೆ ಕೊಟ್ರೆ.
ಏನು ಮಾಡಕ್ಕಲ್ಲ.
ಹ ಹೌದು
ಹೂ
ಯಾವ್ ಕೊಟ್ಟವರ.
ನಂಗು ಅದೇ ನಂಗು ಅಂಗನಷ್ಟತ ಗ್ಯಾಪ್ ಕೊಟ್ಟನಲ್ಲ ಅಕಸ್ಮತ್ ಟಫ್ ಕೊಟ್ಟ್ರ ಏನ್ ಮಾಡೋದು ಡಿಕ್ಕ ಕರ್ ಅಂತ.
ಯ್ ಟಿಕ್ೈ ಟಿಕ್ಕಿಂಗ್ ತಾನ ಕೆಡಿಸಸ್ಕೊಬೇು ಟಿಕ್ಕಿಂಗ್ ಏನನ್ ಮಾಡಬಹುದು.
ಬಯಾಲಜಿನ.
ಬಯೋಲಾಜಿ ಹೇಳ್ತಾರೋದು ಅವ್ರಗ್ ಎಷ್ಟು ಗ್ಯಾಪ್ ಕೊಟ್ಟಿ ಇವಾಗ ನಮ್ದು ಅವ್ರ್ದು ಸೇಮ್ ಗ್ಯಾಪ್. ಟಫ್ ಐತಲ್ಲ ಹಾ
ಹೇಳಕ್ ಆಗಲ್ಲ ಬಯೋಲಾಜಿ ಹೆಂಗೆ ಅಂತ. ಗೊತ್ತಿಲ್ಲದೂ ಕ್ವನ್ಸ್ ಕಲ್ ಗೊತ್ತಿಲ್ಲದ್ರ ಕ್ವಶನ್ಸ್ಲ್ ಕೊಟ್ರ ಗೋವಿಂದ.
ಬಿಡುಹೋಗ್ಲಿ ಬುಜತ್ ಫೋನಕ್ ಮಾಡ್ತವ್ರ. ಹ ನೋಡು